ಹಲೋ
ಏನ್ ಮಾಡ್ತಾ ಇದ್ಯಾ.
ಏನಿಲ್ಲ ಸುಮ್ನೆ ನಿಮ್ ನೆಪ್ಮಾಯ್ತು ಕರೆನೆ ಮಾಡಿಲ್ವಲ್ಲ ಇವ್ಳು ಅಂತೇಳಿ ಕರೆ ಮಾಡ್ದೆ.
ಹೌದಾ ನಿನ್ ನನ್ನ ನೆನ್ಪ್ ಮಾಡ್ಕೊಂಡಿದ್ ಡಿಯಲ್ಲ
ಹು ನೆನ್ಪ್ ಮಾಡ್ ಕೋಬೇಕಲ್ಲ ಮತ್ತೆ ನೀವಂತೂ ನೆನ್ಪ್ ಮಾಡ್ಕೊಂಡು ಏನ್ ಕರೆ ಮಾಡಲ್ಲ.
ಓ ಇಲ್ಲ ನಾನ್ ನಿನ್ ಮಾಡ್ಬೇಕು ಅಂತಾನೇ ಇದ್ದೆ ಅಷ್ಟ್ರಲ್ಲಿ ನೀನೇ ಮಾಡ್ದೆ.
ಹೌದಾ ಏನ್ ಮಾಡ್ ತಿದ್ದೆ ನೀನು.
ನಾನ್ ಕೂತಿದೀನ್ ಸುಮ್ನೆ ಫೋನ್ ನೊಡ್ತಾ.
ಹೌದೇನು, ಏನಿಲ್ಲ ನಾನು ಸುಮ್ನೆ ಕೂತ್ ತಿದ್ದ ಕಾಲೇಜ್ಗ ಹೋಗ್ಬುಟ್ ಬಂದೆ. ಬಂದು ಹಂಗೆ ನೆನ್ಪಾಯತ್ ತು ಮಾಡ್
ಹೆಂಗ್ ನಡೀತಾಯಿದೆ ತರಗತ್ ತಿಗಳೆಲ್ಲ.
ಚೆನ್ನಾಗ್ ನಡತಿದವೆ ನಾವೇ ಸ್ವಲ್ಪ ಓದದ್ರಲ್ಲಿ.
ಮುಗೀತ ಎಲ್ಲ ಅದ್ಯಾಯಗಳ್ ಮುಗಿತ್ ತ್ತ.
ಎಲ್ಲ ಮುಗ್ದೈತೆ ಇವಾಗ್ ನಾವ್ ಓದ್ಬೇಕಷ್ಟೇ.
ಹೌದಾ ಓದಕ್ ಬಿಟ್ರಾ.
ಹ ಬಿಟ್ಟವ್ರೆ ಓದ್ಬೇಕು.
ಅ ಊಟ ಏನ್ ಮಾಡ್ದ.
ಊಟ ಅದೇ ಮಾಮೂಲಾಗ್ ಅಣ್ಣ ಸಾರು ಮಾಡಿದ್ರು ಅಮ್ಮ. ಮಾಡ್ದೆ ನೀನ್ ಏನ್ ಮಾಡ್ದೆ ಊಟ.
ನಾನು ನನ್ ಅನ್ನ ಸಾಂಬಾರ್ ಮಜ್ಗೆ ತಿಂದೆ. ಮುದ್ದೆ ಮಾಡಿದ್ರು ಮುದ್ ದ್ದೆ ಚೆನ್ನಾಗಿರಲ್ಲ ಅಂತ ನನ್
ಹೌದಾ ಚೆನ್ನಾಗ್ ಮಾಡ್ತಾರಲ್ಲ ನಿಮ್ಮಮ್ಮ ಅಡ್ಗೆ ಎಲ್ಲ.
ಹ ನಾನ್ ಹೊರ್ಗಡೆ ಇದ್ದೀನಿ ಹಂಗೆ ಹೊರ್ಗಡೆ ತಿಂದೆ.
ಹೌದೇನು
ಹ್ಮ್ ಮನೇಲಿ ಇದ್ದಿದ್ರೆ ರೊಟ್ಟಿ ಪಲ್ಯ ಎಲ್ಲಾ ತಿಂತಿದ್ದೆ ನಮ್ಮ್ ಮನೇಲೆಲ್ಲಾ ಚೆನ್ನಾಗ್ ಮಾಡ್ತಾರೆ ರೊಟ್ಟಿ ಪಲ್ಯ ಎಲ್ಲ. ಹ ಮನೆಲಿದ್ ದ್ರೆ ಬೆಳಿಗ್ಗೆನು ರೊಟ್ಟಿನೇ ಮಧ್ಯಾಹ್ನ ರೊಟ್ಟಿ ಸನ್ ಸಾಯಂಕಾಲ ರೊ ಟ್ಟಿ ಚೆನ್ನಾಗಿರುತ್ತೆ ಹೊಟ್ಟೆ ತುಂಬಾ ಊಟ ಮಾಡ್ಬೋದು.
ಹ್ಮ ನಮ್ಮ್ ಕಡೆನೂ ಅಷ್ಟೇ ಬೆಳಿಗ್ಗೆನು ರೊಟ್ಟಿನೇ ಮಾಡ್ತಾರೆ ಮಧ್ಯಾಹ್ನನು ರೊಟ್ಟಿ ಸಾಯಂಕಾಲನು ರೊಟ್ಟಿ. ಅದೇನಿಲ್ಲ ನಮ್ಮ್ ಊರಲ್ಲಿ ಜಾತ್ ರಿತು. ಮತ್ತೆ ಜಾತ್ರೆಗು. ಕರ್ದಂಗ್ ಆಗುತ್ತೆ ಅಂತೇಳ್ ಕಾಲ್ ಮಾಡ್ದೆ. ಕಾಲಿನೇ ಇದ್ಯಲ್ಲ ಇವಾಗ್ ನೀನು.
ಹಾ
ಅಲ್ಲಿ ರಜೆ ಆಯ್ತಲ್ಲಾ. ಅದ್ಕ ಬರ್ತಾಳೆ ಕರದ್ರೆ. ಅಂದ್ರೆ ಊರಲ್ಲಿ ದ್ಯಾಮನ್ ಜಾತ್ರೆ ಇತ್ತು. ಅದು ಐದ್ ವರ್ಷ ಹಾ ಅದು ಐದ್ ವರ್ಷ ಒಮ್ಮೆ ಆಗದ್ ಅಲ್ಲ. ಹುಸೆ ಕರುದ್ರ್ ಆಯ್ತು ಅಂ ಸೆಲ್ ಮಾಡ್ದೆ.
ಹ ಯಾವ್ ತರ ಮಾಡ್ತಾರೆ ಜಾತ್ರೆ ನಿಮ್
ಚೆನ್ನಾಗ್ ಮಾಡ್ತಾರೆ ದಿ ಐದ್ ದಿನ ಇರುತ್ ತಲಾ ಓಳ್ ದಿನ ಇರುತದು. ಐದ್ ದಿನಾನು ಒಂನೋನ್ ಒಂತರ ಇದು ಮಾಡ್ತಾರೆ ಅಂದ್ರೆ ಒಂದೊಂದ್ ಅಲಂಕಾರ್ದಲ್ ಮಾಡ್ತಾರೆ.
ಹೌದಾ ಸೀರೆ ಎಲ್ಲಾ ಕಲರ್ ಚೇಂಜ್ ಚೇಂಜು ಅದೆಲ್ಲ ಮಾಡ್ತಾರ್ ಮಾಡ್ತಾರ ನಿಮ್ಮೂರ್
ಹಾ ಎಲ್ಲಾ ಸೀರೆ ಎಲ್ಲಾ ಕಲರ್ ಚೇಂಜ್ ಮಾಡ್ ಮಾಡದು. ಮತ್ತೆ ಹಣ್ಣಿನ್ ಅಲಂಕಾರ. ಹೂವಿನ್ ಅಲಂಕಾರ. ಮತ್ತೆ ದುಡ್ಡಲ್ಲೆ ಅಲಂಕ್ ಕರ ಮಾಡಿರ್ತರೆ. ಮತ್ತೆ ಎಲೆಲ್ ಅಲಂಕಾರ ಮಾಡ್ರ್ ತರೇ.
ಹೊ.
ತು ಚೆಯೇದ್. ಜಾತ್ರೆಗೆಲ್ಲ ಕುರಿ ಎಲ್ಲ ಕಡಿತ್ ತರಲ್ಲ.
ಹೌದಾ ನಾನ್ ವೆಜ್ ಎಲ್ಲಾ ಮಾಡ್ತಾರಾ ಮಾಂಸಾಹಾರ ತಿಂ ತಿರಾ ನೀವು.
ಹುಂ ತಿಂತೀವಿ.
ನಿಮ್ಮ್ ಮನೇಲ್ ಯಾರ್ಯಾರ್ ತಿಂತೀರ ಮಾಂಸಹಾರ.
ಎಲ್ರೂ ತಿಂತಾರೆ ನಾವ್ ಅಷ್ಟೇ ತಿನ್ನಲ್ಲ ಮತ್ತೆ.
ನೀವ್ ತಿನ್ನಲ್ವ ಮಾಂಸಹಾರ.
ತಿವ್ ಎಲ್ಲಾ ಮತ್ತೆ ಸಿಹಿ ತಿಂಡಿನೆಲ್ಲಾ ಮಾಡ್ತಾರೆ. ಅದ್ಕೆ ನಿನ್ನು ಕರೆದ್ರಾಯ್ತು ಅಂತ್ ಹೇಳ್ ಮಾಡ್ದೆ.
ಹ ನಾನ್ ಬಂದ್ರೆ ಮತ್ತೆ ನೀನು ತರ್ ಕಾರಿ ಅದು ಇದು ಮಾಡಿಸ್ಬೇಕು ನಾನ್ ಮಾಂಸಾಹಾರ ತಿನ್ನಲ್ಲ.
ಹ್ಮ್ ಅದ್ಕೆ ಮತ್ತೇನ್ ಮಾಡ್ಸಕ್ ಅಂತೇಳಿ. ಕೇಳಕ್ ಕರೆದಿದ್ದೆ ಹೇಯ ಕರ್ದ್ರಾಯ್ತು ಅಂತ್ ತೆಳ್ ಫೋನ್ ಮಾಡ್ದೆ.
ಥೋತ್ಸವ ಎಲ್ಲ ಇರುತ್ತಾ.
ಆ
ಅ ರಥ ಎಲ್ಲಾ ಏಳಿತರ.
ಹು ರಥ ಎಲ್ಲಾ ಏಳಿತಾರೆ. ಚೆನ್ನಾಗಿರುತ್ ಹೆ ಹಬ್ಬಾ ಕಾಲಿ
ಹಾ ಹಾ ಬರ್ತೀನ್ ತಗೋ ಹಾ ಬರ್ತೀನಿ ನೀನು ಹೋಗುವಾಗ ಹೇಳು ನನ್ನು ಕರ್ಕೊಂಡ್ ಹೋಗು ನಾನು ಬರ್ತೀನಿ. ಆ ಮತ್ತೆ ಅಮ್ಮ ಎಲ್ಲ ಏನ್ ಮಾಡ್ತೈದರೆ.
ಏನಿಲ್ಲ ಅವ್ರು ಉಪ್ಪಿನ್ಕಾಯ್ ಹಾಕ್ತಿದ್ರು ಅಂದ್ರೆ ಇವಾಗ್ ಮಾವಿನ್ಕಾಯ್ ಸೀಸನ್ ಅಲ್ಲಾ. ಮನೇಲೆ ಉಪ್ಪಿನ್ಕಾಯ್ ಮಾಡಿಟ್ ಬಿಡ್ದರೆ ಉಪ್ಪಿನ್ಕಾಯ್ ಹಾಕ್ತಿದ್ರು.
ಹೌದು ಹೆಂಗ್ ಮಾಡದ್ ಅ ಉಪ್ಪಿನ್ಕಾಯಿ ಯಾವ್ ಉಪ್ಪಿನ್ಕಾಯಿ.
ಮಾವಿನ್ಕಾಯ್ದ್ ಮಾಡ್ತಿದ್ರು ಉಪ್ಪಿನ್ಕಾಯ್ ಅವ್ರು.
ಆ ಹೆಂಗ್ ಮಾಡ್ತಾ ಇದ್ರು.
ಅಂದ್ರೆ ಅದು ಮಾವನ್ಕಾಯ್ ಎಲ್ಲಾ ತಂದ್ಬುಟ್ಟು ತೊಳದು ಅದು ಕಟ್ ಮಾಡ್ ನಿ ಒಣಿಗಾಕ್ ಹಾಕಿದ್ರು ಬಿಸ್ಲಿಗ್ ಸ್ವಲ್ಪ ಅದ್ ಇವಾಗ್ ಸ್ವಲ್ಪ ಬಿಸ್ಲಿಗ್ ಇದ್ ಇದ್ ಆಗೈತೆ ಒಣ್ಕಿರವೆಲ್ಲ. ಅದುನ್ನ ಅದ್ಕ್ ಸ್ವಲ್ಪ ತುಪ್ಪ ಜಾಸ್ತಿ ಎಣ್ಣೆ ಹಾಕಿ ಮನೆಯಲ್ಲೇ ಮಾಡದು ಯಾವುದುಕ್ ಇಲ್ಲ ಇಲ್ಲ ಅದು ಅದಕ್ಕೇನು ನೀರು ಹಾಕೋಂಗಿಲ್ಲ ಫ್ರೈ ಏನು ಮಾಡೋದಿಲ್ಲ ಅದು ಏನು ಉರಿಯೋ ಇದನ್ನ ಇರೋದಿಲ್ಲ ಒಂದ್ ದೊಡ್ಡದ ಡಬ್ಬಾ ತಗೋ ಬಿಟ್ಟು ಇವಾಗ ಬುಟ್ಟಿ ಎಲ್ಲ ಬರ್ ತ ಹೊಲ್ಲ ದೊಡ್ಡ ಆ ತರದ ಬುಟ್ಟಿಲಿ ಕ್ಲೀನ್ ಹೆಚ್ಕೊಂಡಿರ್ತಾರಲ್ಲ ಫಸ್ಟ್ ಅದೆಲ್ಲ ಹಾಕಿ ಅದಕ್ಕೆ ಎಣ್ಣೆ ಹಾಕಿ ನಮ್ ಕಡೆ ಎಲ್ಲ ಖಾರ ಜಾಸ್ತಿ ತಿನದ್ ತಿಂತೀರಲ್ಲ ಸ್ವಲ್ಪ ಖಾರ್ ಪುಡಿ ಉಪ್ಪಿನ ಪುಡಿ ಉಪ್ಪು ಮತ್ ಹ ಇದು ಎನು ಹ ಮೆಂತೆ ಎಲ್ಲ ಪುಡಿ ಮಾಡಕೊಂಡು ಮತ್ತೆ ಬಳ್ಳುಳ್ಳಿ ಎಲ್ಲ ಮುಂಚೆ ಸುಲ್ಕೊಂಡ್ ಇಟ್ಕೊಂಡಿರ್ತಾರೆ ನೀನ್ ಹ ಅ ಅದೆ ಎಲ್ಲಾ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡತಿದ್ ಅದೆಲ್ಲ ಕಾಲಜ್ ತೀಡಿ ನಾನ ಹಂಗೆ ಕಾಲ್ ಮಾಡ್ದೇ ಹ್ಮ ಅದು ಗಾಜಿನ ಡಬ್ಬಿ ಇ ಇತ್ತಲ ಅದ್ರಲ್ಲೇ ಹಾಕಿಡ್ತಾರೆ
ಅದ್ ತುಂಬಾ ತೂಕ ಇರುತ್ತಪ್ಪ ಹ್ಮ ತುಂಬಾ ತೂಕ ಇರುತ್ತಲ್ಲಾ ಡಬ್ಬ ವಹ
ಹ್ಮ್ ಖಾಲಿ ಇದ್ರನೆ ಅಷ್ಟ್ ತೂಕ ಇರುತ್ತೆ ಇದನ್ ಹಾಕ್ಬಿಟ್ರೆ ಇನ್ನು ತೂಕ ಆಗುತ್ತೆ
ಆ ನನ್ಗೂ ಉಪ್ಪಿನಕಾಯ್ ತಂದ್ಕ ಕೊಡದು
ಹ್ಮ ತಂದ್ ಕೊಡ್ತೀನಿ ನೀನ್ ಕೊಡಕ್ಗಲ್ವಾ ಮತ್ತೆ ತಂದ್ ಕೊಡ್ತೀನಿ ಬಿಡು
ಹು ನಂಗೆ ಇದು ನಮ್ಮನೆ ಇಲ್ಲಿ ನೆಲ್ಲಿಕಾಯ್ ಉಪ್ಪಿನ್ಕಾಯು ಹಾಕ್ತಾರೆ ಗೊತ್ತಾ.
ಹು ನೆಲ್ಲಿಕಾಯ್ ಉಪ್ಪಿನ್ಕಾಯ್ ಗೊತ್ತು ನಿಮ್ ಅಮ್ಮ ಚೆನ್ನಾಗ್ ಮಾಡ್ತಾರಲ್ಲ
ಹೌ ಹ್ಮ್ ನೆಲ್ಲಿಕಾಯ್ ಉಪ್ಪಿನ್ಕಾಯ್ ಹಾಕ್ತಾರೆ ನಾವ್ ಚಿಕ್ಕ ವಯ್ಸಲ್ಲಿ ಕದ್ಕೊಂಡ್ ಕದ್ಕೊಂಡ್ ತಿಂ ದ್ವಿ ನಮ್ ಅಮ್ಮ ನನಗ್ ಅದ್ಕ್ ಹೊಡಿತಾ ಇದ್ಲು ಗೊತ್ತಾ.
ಚೆನ್ನಾಗಲ್ಲಾ ನಿಮ್ಮಮ್ಮ ಚೆನ್ನಾಗ್ ಮಾತಾಡ್ಸ್ತಾರೆ ಚೆನ್ನಾಗಿ ಇದ್ ಮಾಡ್ತಾರೆ.
ಹಾ ನೆಲ್ಲಿಕಾಯ್ ಉಪ್ಪಿನ್ಕಾಯಿ ಹಾ ನೆಲ್ಲಿಕ ಉಪ್ಪಿನ್ ಕಾಯಿ ಅದನ್ನ ಸ್ವಲ್ಪ ಜಜ್ಬಿಟ್ಟು ಸ್ವಲ್ಪ ತಗ್ದಿಟ್ಟು ಸ್ವಲ್ಪ ಒಣ್ಗುಸ್ತಾರೆ. ಆಮೇಲ್ ಒನ್ಗುಸಿ ಅದನ್ನ. ಯ ಏನೆಲ್ ಸ್ ಸ್ವಲ್ಪ ಜಾಸ್ತಿ ಫ್ರೈ ಮಾಡಲ್ಲ ಸ್ವಲ್ಪ ಫ್ರೈ ಮಾಡ್ತಾರ್ ಅಷ್ಟೇ ಆಮೇಲ್ ತಗ್ದು ಹೂ ಆತರ ಫ್ರೈ ಮಾಡಿದ್ರೆ ಚೆನ್ನಾಗ್ ಕಡಕ್ ಕಾಯ್ ಆಗುತ್ತೆ ಅಂತ ಮಾಡ್ತಾರೆ. ಅದನ್ನ ಫ್ರೈ ಮಾಡ್ಬುಟ್ಟು ಅದಕ್ ಮೆಂತೆ ಮೆಂತೆ ಪುಡಿ. ಹು ಜೀರ್ಗೆ ಸಾಸ್ವೆ ಪುಡಿ ಉಪ್ಪು ಖಾರ ಎಲ್ಲ ಒಂದ್ ಕಡೆ ಮಸಾಲ ಎಲ್ಲ. ಎಣ್ಣೇಲ್ ಸ್ವಲ್ಪ ಮಿಕ್ಸ್ ಮಾಡ್ಬುಟ್ಟು ಸೇರ್ಸ್ ಬಿಟ್ ಇಡ್ತಾರೆ ಒಂದಿಷ್
ಹೌದಾ ಒಂದ್ ತಿಂಗ್ಳವರ್ಗು ಮತ್ತ ಹಂಗೆ ಇಟ್ಟಿರ್ತೀರಾ ಅದ್ನೆಲ್ಲಾ.
ಹಾ ಇದು ಹುಳಿ ಎಲ್ಲ ಹೋಗಿ ಎಲ್ಲಾ ಕಾರು ಉಪ್ಪು ಎಲ್ಲ ಕೂಡ್ಕೊಬೇಕಲ್ಲ ಅದಕ್ಕೆ ಹಂಗೆ ಇಟ್ಟಿರ್ತಾರೆ.
ಓ ಜಾಸ್ತಿ ಕಾಯ್ಬೇಕಲ್ಲ ಹಂಗರೆ. ಹ್ಮ್
ನಿಮ್ಮತ್ತೆ
ಮತ್ತೆ ಏನಿಲ್ಲ ಏನಿಲ್ಲ ಅದೇ ಅಮ್ಮ ಉಪ್ಪನ್ಕಾಯ್ ಹಾಕ್ತಿದ್ರು ಸುಮ್ ಕೂತ್ಕೊಂಡಿದ್ದೆ ಮತ್ತೆ ನಿಂಗ್ ಹೇಳಿದ್ರ್ ಆಯ್ತು ತು ಅಂತ್ ಕಾಲ್ ಮಾಡ್
ಹ ಹ ಮತ್ತೆ ಏನ್ ಬುಕ್ ತ್ತ ಇದ್ಯಾ ಇವಾಗ.
ಏನಿಲ್ಲಾ ಹಂಗೆ ಸುಮ್ನ ಇದ್ದೆ. ಯಾವ್ ಬುಕ್ಕು ಏನು ಓದ್ ತಿರ್ಲಿಲ್ಲ. ಮತ್ ಮಳೆ ಮಳೆ ಆಗಿತ್ ತಾನಿನೆ.
ನಿನ್ನೆ ಜೆಷ್ಟು ಜೋರ್ ಮಳೆ ಗೊತ್ತಾ ನಮ್ಮ ಕಡೆ.
ಹ್ಮ್ ಜಾಸ್
ಏನು ಹ್ಮ ಗಿಡ ಎಲ್ಲಾ ಓ ತೂರಾಡ್ ಕೊಂಡು ಗಿಡ ಆ ಕಡೆ ಎಲ್ಲಾ ಗಿಡ ಎಲ್ಲ ಬಿದ್ದು ತುಂಬಾ ಹಾನಿಯಾಗಿದೆ ಗೊತ್ತಾ. ಹಾ ತುಂಬಾ ನಿನ್ನೆ
ಎಲ್ಲ ಆಗ್ಬಿಟ್ರೆ.
ಹಾ ನಾನ್ ಫೋಟೋ ಎಲ್ಲ ಇಡ್ಕೊಂಡಿದ್ದೀನಿ ನಿನ್ ಕಳಸ್ತೀನಿ ನೋಡು ಅದೆಲ್ಲಾ.
ಹ್ಮ್ ಕಳ್ಸೋ ನೋಡ್ ತಿನೀ ಹೆಂಗೇತ ಅಂತಂತೇಳಿ.
ತು ನಿ ಎಲ್ಲ ಆಗಬೋಟ್ಟ್ ಎಲ್ಲ ಬಂದು ಇಲ್ಲಿ ಗೊತ್ತಲ್ಲ ಮಳೆಲ್ಲಾ ಬಂದ್ರೆ ವಾಸ್ತ. ತಡೆಯಕ್ಕಾಗಲ್ಲ. ಕೊಳತ್ ವಾಸನೆ ಆ ಥರ ಆ ತರ ಎಲ್ಲಾ ಆಗಿತ್ತು. ಮತ್ತೆ ನೀನ್ ಹೇಗಿದೀಯಾ.
ಚೆನ್ನಾಗಿದ್ದ ನೀನ ಹೆಂಗ್ ಇದಿಯಾ.
ಹಾ ನಾನು ಚೆನ್ನಾಗಿದ್ದೀನಿ. ಊರ್ಗೆ ಯಾವಾಗ್ ಬಂರ್ತೀಯ ಊರಿಗೆ.
ಊರಿಗೆ ಬರ್ಬೇಕು.
ಹ.
ಇವಾಗ ಹಾ ಹೋಗಿದ್ದೆ ಮತ್ತ ಬಂದೆ ಇವಾಗ. ಪರೀಕ್ಷೆ ಬೇರೆ ಇದಾವಲ್ಲ. ಪರೀಕ್ಷೆ ಎಲ್ಲ ಮುಗಿಸ್ಕೊಂಡ ಏನಿಲ್ಲ ಹಂಗೆ ಗದ್ದೆ ಕೆಲ್ಸ ಸಕೋಗ್ತಿದ್ದೆ
ಹ ಏನ್ ಕೆಲ್ಸ.
ಅಂದ್ರೆ ಭತ್ತದ ಗದ್ದಲ್ಲ ಎಲ್ಲಾ ಕೆಲ್ಸ ಇರ್ತತಿ ಇರುತ್ತಲ್ಲ.
ಹೊ ಇವಾಗ ಭತ್ತ ಹಾಕ್ತಾರಲ್ಲ ಹಾಕದ್ರ ನೀವ್ ಭತ್ತ. ತ್ತಾ.
ಹ ಹಾಕಿದ್ವಿ ಅದು ಎಲ್ಲಾ ಇದು ಮಾಡ್ಕೊಟ್ಟಿದೀವಿ ಕಟ್ಟೆಲ್ಲ ಮಾಡ್ಕೊಟ್ಟಿದೀವಿ.
ಹಾ.
ನಾಟಿ ಎಲ್ಲ ಮಾಡಿದ್ದೀವಿ ಇವಾಗ ಅದೃರ್ದು ಅ ರೊಕ್ಕ ಕೊಡ್ಬೇಕಷ್ಟೇ ಅವರು ಕೊಟ್ರೆ ಮತ್ತೆ ಇವಾಗ ನೆಕ್ಸ್ಟ್ ಟ್ಟ ಇನ್ನೊಂದ್ ಮೂರು ತಿಂಗಳ ಬಿಟ್ಟು ಹಾಕ್ತಾರಂನ್ಸುತ್ತೆ ಪಾ ಭತ್ತನೆೆಲ್ಲ ಮತ್ತೆ.
ಆ ನೀನು ಬತ್ತ ಆಕ್ದ.
ಇಲ್ಲ ಭತ್ತ ಅದು ನಾಟಿ ಮಾಡಕ್ ಹೋಗಿದ್ವಿ.
ಹಾ
ಅಂದ್ರೆ ನಾವ್ ಮನೆನವ್ರೆ ಎಲ್ಲಾ ಮಾಡ್ಕೊಬಿಡ್ತೀವಲ್ಲ. ನಾಟಿ ಮಾಡಕಂತ ಹೇಳಿ ಹೋಗಿದ್ವಿ ಮಾಡಿದ್ವಿ ಚೆನ್ನಾಗ್ ಆಗತೆ.
ಹಾ
ನೀವು ಹೋಗಿಲ್ಲಲ್ಲ ಇವಾಗೇನು.
ಹ್ಮ ಇಲ್ಲ ನಾ ಊರಿಗೆ ಹೋಗಿಲ್ಲ ಇವಾಗ.
ಹಾ
ಅಲ್ಲಿ ಹೊಲದಲ್ಲೆಲ್ಲಾ ಚೆನ್ನಾಗಿರುತ್ತಲ್ಲ.
ಹ್ಮ್ ಚೆನ್ನಾಗಿರುತ್ತೆ. ಹಾ ಹೋಗ್ತಿರ್ತೀನಿ ನಾನು. ಅವಾಗವಾಗ.
ಹಾ ಹ್ಮ್ ಎನ್ ಗೊತ್ತ ಹೊಲ್ ಅಲ್ಲಿ ಊಟ ಮಾಡಕ್ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ.
ಹ್ಮ್ ಚೆನ್ನಾಗಿರುತ್ತೆ. ನಾವಿರ್ಲ್ಲಾ ಅಲ್ಲೇ ಊಟ ಮಾಡ್ತಿವಿ ಮತ್ತೆ.
ಹಾ ಮತ್ತೆ ಅಪ್ಪ ಅಮ್ಮ ಏನ್ ಮಾಡ್ತಾ ಇದ್ದಾರೆ
ಏನಿಲ್ಲ ಅವರು ಸುಮ್ಮ ಕುತ್ಕೊಂಡವ್ರೆ.
ಹಾ
ತಿಯ ಅತ್ವ ಹೊಲ್ಲೆ ಇದಿಯಾ
ಇಲ್ಲ ಮನೇಲ್ಲೇ ಇದ್ದೆ.
ಹ್ಮ್ ಮತ್ತೆ. ಟೀ ಕಾಫಿ.
ಇಲ್ಲ ಕುಡಿಬೇಕು ನೀವ ಕುಡುದ್ರ ಟೀ ಕಾಫಿನ.
ಹ್ಮ್ ನಾನು ಇವಾಗ ಕುಡಿಯಕ್ ಹೋಗ್ಬೇಕು.
ಹ್ಮ್ ಜಾಸ್ತಿ ಟಿ ಕುಡಿತೀಯಾರಾ ನೀನು.
ಆ.
ಜಾಸ್ತಿ ಟೀ ಕುಡಿತಿಯಲ್ಲಾ.
ಹ್ಮ ನಾನ್ ಚಾ ಕುಡಿತೀನಿ ಅವಾಗಾಗ. ನಂಗೆ ತುಂಬಾ ಇಷ್ಟ ಅದಕ್ಕೆ. ಹಾ ಸರಿ ಆಯ್ತು ನಾನ್ ಕಟ್ ಮಾಡ್ತೀನಿ ಟೀ ಕುಡಿಯಕ.
ಹಾ ಸರಿ ಸರ್.